ಹೇಳಿ ಬ್ರೋ.
ಹಲೋ.
ಹಲೋ.
ಕೇಳತದಲ್ಪಾ. ನಿನಗ.
ಹಲೋ.
ಅಲೋ. ಹಲೋ. ಹಲೋ.
ಹಲೋ
ಕೇಳ್ತದಿಲ್ಲ
ಹಾ ಕೀಳ್ತದೇಳ ಆರಮಲ.
ಹಾ ಆರಾಮ್ಪ ನೀವು
ನಾವ್ ಆರಾಮ್ ನೋಡ ಏನ್ ಬರ್ಲ ಇಲ್ಲ.
ಎಲ್ಲ ಬರ್ತಾ ಇದ್ದೆ ಇಲ್ಲಿ ಸ್ವಲ್ಪ ಊರಿಗ್ ಬಂದ ಇಲ್ಲೆ ನಮ್ಮಕಾರ ಊರಿಗೆ
ಹೌದಾ
ಹಾ ಇಲ್ ನಮ್ ಆ ಅಜ್ಜಾಗರಮಿಲ್ಲ
ಹ್ಮ
ಹ್ಮ್ ಬರ್ತಾ ಇದ್ದೆ ಈ ಕಡೆ ಬಂದೆ ಸ್ವಲ್ಪ.
ಹೌದಾ ಆರಾಮ ಆಯ್ತಾ.
ಇಲ್ವಲ
ಅವ್ರು ಎಲ್ಲಾರೂ ಇವತ್ತೇ ಅಂದ್ರಪ.
ಏನಪ ನಾನ್ ನಾಳೆ ಮಾಡಿದ್ರಾತಂಡ್ ನಾನ್ ಮಾಡ್ದೆ
ನೀ ಮಾಡಿದ್ದಿ ನಿಜ ಆದ್ರ ಈಗ ಆಸಿವ್ ನಾಳೆ ನಾನ್ ಧಾರವಾಡ ಹೋಗ್ತೀನಿ
ಹ
ಹಂಗೆ ಹಿಂಗೆ ಅಂದ ಇಷ್ಟ ತನಕ ಇಷ್ಟೊ ತನಕ ಏನು ಅರೇಂಜ್ ಆಗಿರ್ಲಿಲ್ಲ ಈಗ ಒಂದು ಆಫ್ ಆನ್ ಅವರ್ ಆಯ್ತು ಅರೇಂಜ್ ಆಗಿ.
ಹೌದ
ಹ್ಮ್ ಮತ್ತ ನಾನ್ ಹೋಗ್ತೀನಿ ನಾಳೆ ಇರಲ್ಲ ನಾಳೆ ಎಂಟು ಒಂಬತ್ ಗಂಟೆಗೆ ಬೆಳಿಗ್ಗೆ ಎಂಟು ಒಂಬತ್ ಗಂಟೆಗೆ ಅಷ್ಟ್ರಲಿ ಹೋಗ್ತೀನಿ ಅಂದ
ಬೈಕು
ಬೈಕು ಇಲ್ಲೇ ಬಿಟ್ಟು ಹೋಗ್ತನೇನು ನೀನ್ ತೊಗೊಂಡ್ ಹೋಗುವಂತ ಅಂದ್ನೆನ್ ಏನ್ ಮಾಡ್ತೇನೆಂತ ಗೊತ್ತಿಲ್ಲ ಆದ್ರ.
ಹಾ ಬಿಟ್ಟೋಗ ಅಂತ ಹೇಳ ನಾನ್ ಊರ್ಗ್ ಹೋಗಾಗ್ ಹೊಯ್ತೀನಿ ಟ್ವೆಂಟಿ ಫೋರ್ತ್.
ಹೌದ
ಹ ಹೇಳ್ ಅವನ್ಗೆ.
ಹು ಹು ಅರ್ಥ ಆಯ್ತ್.
ಹಾ ಟ್ವೆಂಟಿ ಫೋರ್ತ್ ಎಕ್ಸಾಮ್ ಉಸ್ಕೊಂಡ ಹೋತ್ ತನಂತ ಅವ್ನು ಒಬ್ನೇ
ಹಾ ಹಾ
ಅಂತ ಹೇಳು
ಆಯ್ತ ಆಯ್ತು ನೀನಿದ್ರು ಚೆನ್ನಾಗಿರ್ತೇತಿವತ್ ಪಾರ್ಟಿಲಿ ಏನ್ ಮಾಡ್ತಿ.
ಏನಪ್ಪಾ ನೀವ್ ಅವ್ರಗೇನ್ ನಾವಿದ್ರಾಟೆ ಬುಡ್ರಾಟೆ
ನಾ ಮೊದ್ಲಾದ್ರು ಹೇಳಿದ್ರೆ ಬರ್ತಿದ್ದೆ ನಾನು.
ಹಾ ಅಲ್ಲ ಬೆಳಿಗ್ಗೆ ಹೇಳಿದ್ರೆ ನಾನ್ ಈ ಕಡೆ ಬರ್ತಾನೇ ಇರ್ಲಿಲ್ಲ.
ಹೌದ
ನಾನ್ ಆಸ್ಲಿಕ್ಕೆ ಬರ್ತಾ ಇದ್ದೆ ಪಾರ್ಟಿ ಮಾಡ್ತಿವ್ ಅಂತ ಹೇಳಿದ್ರ.
ಹ ಆದ್ರೆ ವಿಕಾಸ್ ಹಚ್ಚಿದ್ನಲ್ಲ ಫೋನ್ ಆದ್ರೆ ಬ್ಯಾ
ಅವನ್ ಕಾಲ್ ಮಾಡ್ದಾಗ ಹ ಎಕ್ಸಾಮ್ ಇದೇನಣ್ಣ ಅಂತ ಕೇಳಕ್ ಹಚ್ಚಿದ್ದ ಅವ್ನು ಮಧ್ಯಾನ.
ಹೌದಾ
ನಂದ್ ಇಲ್ಲಪ್ಪಾ ನನ್ ಟ್ವೆಂಟಿ ಫೋರ್ತ್ ಇದೆ ಅಂತ ನಾನಂದೆ
ಹಾ ಮತೆ ನೀನು ಸೋಮಾರ ಬರ್ತೀನಂತ ಹೇಳಿದ್ದಲ.
ಸೋಮಾರನೇ ಬಂದಿರೋದು ಈ ಕಡೆ ನಮ್ಮ ಅಪ್ಪ ಇದ್ರಲ ನೀನು ಅಣ್ಣ ಹೋಗ್ ಬರಪ್ಪಾ ಅಂತ ಹೇಳ್ದ
ಹ ಹ
ನಾನ್ ಬೆಳಗ್ಗೆನೇ ಇನ್ನು ನಿಮ್ ಹೊಕ್ಕಿಲ್ ಗೊತಲ
ಹಾ ಹಾ
ಅವ್ರ ಅಣ್ಣ ಒಂದು ಹೊಸ ಕಾರ್ ತಗೊಂಡಿದ್ರು ಅದರ್ ದು ಲೈ ಇದು ಮಾಡ್ಸಕ್ ಹೋಗಿದ್ದೀವಿ ಏನೋ
ಲೈಸೆನ್ಸ್ ಲೋನಾ
ಕಾರ್ ಲೋನ್ ಮಾಡ್ಸಕಂತ ಯಾದ್ಗಿರಿ ಹೋಗಿದ್ವಾ
ಹಾ
ನಾನ್ ಅಲ್ಲೆ ಸುರಪುರಲ್ಲೆ ಉಳ್ಕೊಂತಿದ್ದ
ಹ
ಅವನ್ ಮತ್ತೇನುಕ್ಕೆ ಜಲ್ದಿ ಒಂದ್ ತಾಸ ಆಗತ್ ತ್ತಷ್ಟೇ ಒಳ್ಳೆ ನೀನು ಅಲ್ಲೇ ಇರುವಂತ ಹೇಳಿ ಕರ್ಕೊಂಡ್ ಬಂದಪ್ಪ ಯಾದಗಿರಿ ಹೋಗ್ಬಿಟ್ಟು ಈ ಕಡೆ ಬಂದ್ವಿ.
ಓ ಹೋ ಹೋ ಇಲ್ಲೆ ಸುರ್ಪುರ್ ಮೇಗಿಂದನೇ ಹೋಗಿಯಲ್ಲಣ
ಹಾ ಬೈಪಾಸು ಕೆಳಗಡೆ ಗೊತ್ತಲ.
ಹಾ ಹಾ ಹೌದೌದು.
ಕುಂಬಾರಪೇಟೆ ಇದೆಯಲ ಅಲ್ಲಿಂದ ಸ್ಟೇಟ್ ಹೋಗ್ಬಿಟ್ಟು ಆ ಕಡನೆ
ಹಾ ಹಾ ಹಾ ಮತ್ತೆ ಈ ಕಡೆ ಬಂದ್ ಹೋಗಿದ್ರೆ ಏನಾದ್ರು ಗೊತ್ತಾಗ್ತಿತ್ತೇನಾ ನೀವ್ ಬಂದಿಲ
ಅಯ ಏನಪ್ಪಾ ನ ನಮ್ಮಪ್ಪ ಸಾಯಂಕಾಲ ಇಬ್ರು ಮೂಸ್ಕೊಂಡ್ ಹೋಗಿ ಅಂತ ನಮ್ಮ ಅಪ್ಪ ಹೇಳಿದ್ದ
ಹಾ ಹಾ
ನಾನ್ ಮುಂದಗಡೆ ಬಂದ್ಬುಟ್ಟಿನಿ ಒಬ್ನೇ.
ಹೌದ ಅದು ಇನ್ನೊಂದ ಏನಂದ್ರೆ ಇವತ್ತು ಇಲ್ಲಿ ಜೂನಿಯರ್ಸ್ ಎಲ್ಲ ಸೇರ್ಕಂಡು ಕಬಡ್ ಕ್ರಿಕೆಟ್ ಮ್ಯಾಚ್ ಇಟುಡ್ರು
ಹಾಡಿದ್ರಾ
ಇಲ್ಲ ಇಲ್ಲ ಆ ತರ ಏನ ನೋ ಪ್ಲಾನ್ ಹಾಕೊಂಡ್ರಿ ಹಾಕೊಂಡಿದ್ರು
ಹಾ
ಹಾಕೊಂಡಿದ್ರು ಆದ್ರ ಅದಕ್ ಯಾರ್ ಸ್ಪಂದಿಸಲಿಲ್ಲ.
ಏನು ಒಬ್ರು ಆಡ್ಬೇಕು ಆಡ್ಬೇಡ ಅಂತ ಹೇಳಿದ್ರ ಏನ
ಹಾ ಹಂಗೇನಿಲ್ಲ ಎಲ್ಲರಿಗ ಆ ಹ ಆಡ್ಸ್ತೀವಿ ಆಡ ಕತಂರಿ ಅಂತ ಹೇಳಿದ್ರಲ್ಲ ಅವ್
ಹಾ
ಅದು ಬೆಳಿಗ್ಗೆ ಈಗ ಫೋರ್ತ್ ಸೆಮಿನರ್ದು ಎಕ್ಸಾಮ್ ಇತ್ತು ಹಾಗಾಗಿ ಫೋರ್ತ್ ಸೆಮಿನರ್ ಎಲ್ಲ ಹೋಗ್ಬಿಟ್ರು.
ಮುಗಿತ ಫೋರ್ತ್ ಸೇಮ್ ಅವರ್ದು.
ಸಾಯಂಕಾಲ ಆಡ್ಸ್ಬೇಕಂದ್ರೆ ಅವ್ರ ಎಕ್ಸಾಮ್ ಇನ್ನೊಂದಿದೆ
ಹಾ
ಅದೇ ಸಾಯಂಕಾಲ ಆಡ್ಸ್ಬೇಕಂದ್ರೆ ಅವ್ರ್ದು ಏನು ಸಿಕ್ಸ್ ಸೆಮ್ ನೋರ್ಡ್ ಲಾಸ್ಟ್ ಎಕ್ಸಾಮ್ ಇತ್ತಲ್ಲ ಒಬ್ಬೊಬು ಇಪ್ಪತ್ತೆರಡನೇ ತಾರೀಕು
ಹಾ
ಸೋಸಿಯಾಲಜಿ ಮಾಡಿದೊರ್ದು ಇವತ್ ಲಾಸ್ಟ್ ಎಕ್ಸಾಮ್ ಅಲ
ಹಾ
ಹಾಗಾಗಿ ಒಂದಿಷ್ಟ ಜನ ಆ ಕಡೆ ಓದ್ರು ಹಾಗಾಗಿ ಆಡಿಸ್ಲಿಲ ಅದು ಅದಕ್ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ತೀವ್ರೇನೋ ಇಲ್ಲಿ ಹ ಅಲ್ಲಿ ಕಾಲೇಜಗ ಹ ಆಸ್ ಷ್ಟಲದಗ ಫಂಕ್ಷನ್ ಇಟುಗಂಟ್ನಿ ಅಂತ ಹೇಳಿದ್ರು
ಹಾ
ಇವತ್ತು ಎನಿಕೊ ಕ್ಯಾನ್ಸಲ್ ಮಾಡಿ ನಾಳೆ ಅಂತ ಹೇಳಿದ್ರದು.
ಹ್ಮ್
ಇದು ನಮ್ ರೂಮ್ ಅಲ್ಲಿ ಸಡನ್ಲಿ ಇಂಗ ಎಲ್ಲಾ ರೂಮಲ್ಲಿ ಮಾಡ್ತಾ ಇರೋದನ್ನು ನೋಡಿದ್ರು ನೋಡ್ಬಿಟ್ಟು ಮತ್ ಮತ್ತೆ ಈಗ ಉಮೇಶ್ ಐದನಲ
ಹಾ
ಅವ್ನು ನಾನ್ ನಾಳೆ ಹೋಗ್ತೀನಿ ನಾಳೆ ಒಂಬತ್ ಗಂಟೆ ಆಸ್ಟ್ರೇಲಿ ಹೋಗ್ತೀನಿ ಬೆಳಿಗ್ಗೆ
ಹಾ
ಇರಲ್ಲ ಇವತ್ತೇ ಮಾಡ್ಬಿಡೋಣ ಅಂತಂದ್ರರು ಮತ್ತೆ ಆ ಶಿವನ್ ದೋಸ್ತ್ ಮೌನೇಶ್ ಅಂತ ಗೊತ್ತಲ್ಲ ಡುಮ್ಮಕ್ ಇರೋನ್.
ಹಾ ಮೌನೇಶ
ಹಾ ಅವನ್ ಬಂದಿದ್ದಾ
ಹಾ
ಅವ್ನು ಅವನು ಇದೇ ಇರಕ್ಕೆ ಕೇಳ್ಬಿಟ್ಟು ಇದೆಲ್ಲಾ ಪಾರ್ಟಿ ಮಾಡ್ತಾ ಇದರ.
ಹೌದಾ ಹ್ಮ್ ಹ್ಮ್ ನಾನು ನಾಳೆ ಬಂದ್ರ ಆಯ್ ತು ಸಾಯಂಕಾಲ
ಹಾ
ನೈಟ್ ಪಾರ್ಟಿ ಮಾಡಿದ್ರ ಆಯ್ತ್ ಹೆಂಗಿದ್ರ ನಮ್ ಅಣ್ಣನ್ ಬಂದಿದನಲ್ಲ
ಹಾ ಹಾ
ಅವನು ಕರ್ಕೊಂಡು ಪಾರ್ಟಿ ಮಾಡಿದ್ರ ಆಯ್ತು ಅಂತ ನಾನ್ ಅನ್ಕೊಂಡಿದ್ದೆ.
ಹೌದೌದು ಹೌದು ಇವತ್ತು ನಿಮ್ ಹಣ್ಣ ಬಂದಿದ ಇವತ್ ಎಕ್ಸಾಮ್ ಇತ್ತಲ.
ಅದೇ ಅವ್ನು ಇಲ್ಲೇ ಬಂದಿದ್ದಾನ ಇಲ್ಲಿ ಅದನ ಅವ್ನು
ಹಾ ಹಾ
ಅದೇ ನಾಳೆ ಕರ್ಕೊಂಡು ಬಂದ್ಬಿಟ್ಟು ನೈಟ್ ಪಾರ್ಟಿ ಮಾಡಿದ್ರ ಆಯ್ತು ಅಂತ ಮಾಡಿದ್ದೆ ನಾನು.
ಹಾ ಹಾ ಹ ಹಾ
ಅಷ್ಟ್ರಲ್ಲಿ ನೀವೇ ಮಾಡಿದ್ರಿ ನೋಡಿ.
ಅದು ಎಜ್ಜಾಮುಗಡ್ ತಕ್ಷಣಾನೇ ಹೇಳಿದ್ರೆ ಏನೋ ಆಗ್ತಿತ್ತು.
ಹಾ
ಆಗ ಹೇಳಿಲ್ಲ ಈಗ ಸಡನ್ಲಿ ಈಗ ಹಾಫ್ ಆನ್ ಅವರ್ ಆಯ್ತು ಹೇಳ್ಬಿಟ್ಟು. ಹಾಗಾಗಿ ಈಗ ಎಲ್ಲಾ ಗಡಿಬಿಡಿ ಗಡಿ ಈಗ ಹೋಗಿದರೆ ಚಿಕನ್ ತರ್ಲಿಕ್ಕೆ.
ಹೌದಾ
ಹಾ ಇಲ್ಲ ವಿಕಾಸ್. ಸಮ ಮತ್ತೆ ದೇವು ಹೋದ್ರು.
ಹಾ
ನಿಸ ಅವರು. ಎಲ್ಲ ಆದ್ರನು. ಹ ತರ್ಕಾರಿ ಕೈಸ ಇದ್ದಾರೆ ಅದಕ್ಕೆ ಏನ ಟಮೊಟ. ನೀರುಳ್ಳಿ ಎಣ್ಣೆ. ತಗಿತಾ ಇದ್ದಾರ.
ಹೌದಾ. ಎಷ್ಟ್ ಕೆ ಜಿ ಪ್ಲಾನ್ ಮಾಡಿದ್ರ.
ಒಂದ್ ನಾಲ್ಕು ಕೆ ಜಿ.
ಎಷ್ಟು ಜನ ಉಂಟ ಮತ್ತೆ.
ಹಾ ಇದಿವಿ ಲೆಕ್ಕೆನ ಆ ಆದ್ರೆ. ಒಬೊಬ್ಬರು ಒಂದೊಂದು ಒಬೊಬ್ಬ್ರಿಗೆ ನೂರ ಇಪ್ಪತ್ರ್. ತನ ಬಂದಿದೆ ಅದ್ರೆ ನಾಕ ಕೆ ಜಿ ಮೂರ್ ಕೆ ಜಿ ಗೋ
ನೂರು ಇಪ್ಪತ್ತ ಅಂದ್ರೆ ಒಂದು ನಾಲ್ಕು ಕೆಜಿ ಬರಬೋದು. ಒಂದ್ ನಾಲ್ಕಕ್ ಕೆಜಿ ಬರ್ಬೋದು.
ಅದೇ ಅದೇ ಅದ್ರಲ್ಲಿ ಇವತ್ತು ಚಪಾತಿ ಇದೆ.
ಹಾ ಮತ್ತೆ ರೊಟೆ ಕಡಿಮೆನಾ.
ಹಾ ರೊಟ್ಟಿ ಕಡಿಮೆ ತರಿಸ್ಬಿಟ್ಟು ಚಪಾತಿ ಇದೆಯಲ್ಲ ಹಾಗಾಗಿ ಚಿಕನೇ ಸ್ವಲ್ಪ ಇನ್ನೊಂದು. ಹೌದು ಒಂದ್ಮುಕಾಲ್ ಕೆ ಇಲ್ಲ ಕಾಲ್ ಕೆ ಜಿ ಜಾಸ್ತಿ. ತರ್ಸಿ ಮಾಡ್ಬೇಕಂತ ಅವ್ರ ಪ್ಲಾನ್.
ಹೌದಾ.
ಹಾ.
ಸರಿ ಸರಿ ಮಾಡ್ರಿ ಮತ್ತೆ ನಾನ್ ಮಾಡಕ್ ಆಗಲ್ಲ.
ಆ.
ಹೌದು.
ಮಾಡಿ ಮಾಡಿ ನೀವೆ ಮಾಡಿ.
ನೀವು.
ನಮ್ದು ಮುಗಿತಪ್ಪ. ಏನಾಯ್ತು
ಮತ್ಯವಾಗ ಸೇರ್ಕೊಳ್ಳದ ಏನ
ಮುಗೀತ್ ಮತ್ತೇನ್ ಅದೇ ಟ್ವೆಂಟಿ ಫೋರ್ತ್ ಬರ್ತೀವಿ ಎಕ್ಸಾಮ್ ಮುಗಸ್ಕೊಂಡ್ ಹೋಗ್ತೀವಿ ನೀವು ನಂದ ಎಕ್ಸಾಮ್ಗತ್ತೆ ನೀವು ಊರಿಗ್ ಹೋಗ್ತಿಯಾ
ಹೌದೌದು
ನಾನು ಎಕ್ಸಾಮ್ ಮುಚ್ಕೊಂಡು ನಾನು ಸಾಯಂಕಾಲ ಐದು ಗಂಟೆ ಕ ನಾ ಊರಿಗ್ ಹೋಗ್ತೀನಿ.
ಹೌದ್ ಅದ್ ನಿಜ.
ಹಾ ಮತೆ
ಅಲ್ಲ ಈಗೆಲ್ಲ ಗುಂಪಾಗಿ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಎಲ್ಲಾದ್ರ ಜೊತೆಯಲ್ಲಿ ಹೋಗಿ ಊಟ ಆದ್ಮೇಲೆ ವಾಕ್ಂತೇಳಿ ಗ್ಬಿಟ್ಟ ಊರ್ಗ ಊರಿಗೆ ಹೋದ್ಮೇಲ ಅದೆಲ್ಲಾ ಮಿಸ್ ಆಗುತ್
ಹೌದು ಏನು ಮಾಡಕಲ ಟೈಮ
ಹ್ಮ್
ನನ್ ಯೆನಂದ್ರು ಇವಗ ಕೆಲ್ಸ ಮುಗಸಗೊಂಡು ತ್ಯ
ಹಾ
ಕೆಲ್ಸಕ್ಕಂತ ಹೋಗ್ತೀಯ ಇವಾಗ ಎಕ್ಸಾಮ್ ಆದ್ಮೇಲೆ.
ಹಾ ಹೋಗ್ಬೇಕಲಪ ಮತೆ.
ಹ್ಮ್
ನಿಮ್ಗೆ ಗದ್ದೆ ಗಿದ್ದೆ ಇದೆ ಊರಲ್ಲಿ ಇರ್ತೀರ ನಮ್ದು ಗದ್ದೆ ಸರಿ ಇಲ್ಲ ಅದು.
ಏನಪ್ಪ ಏನಗ ಬಂತ ಊರಲ್ಲಿದ್ರ
ಎಷ್ಟ ಇದ್ರು ಅಷ್ಟೇ. ಜಾಸ್ತಿ ಹೊಲ ಇದ್ರೆ ಏನು ಅನ್ಸಲ.
ಮತ್ತೆ ಮೇಕೆ ಅದು ಇದೆಯಲ್ಲ.
ಅಲ್ಲಿ ಮೇಕೆಲ್ಲ ಮಾರ್ಬಿಟಿದಿನಿ.
ಹೌದ
ಹ್ಮ್ ಅಕ್ಕನ್ ಮದ್ವೆ ಆಯ್ತಲ ಅವಾಗೇ ಮಾರಿದ್ವಿ.
ಹೌದ
ಮತೆ ಅದ್ರಲ್ಲೇ ಮದ್ವೆ ಆಗಿರೋದ ಅಕ್ಕಂದ್. ಎಮ್ಮೆ ಇದೆ ಎಮ್ಮೆ ಮತ್ತೆ ಕರು ಇದೆ.
ಹೌದಾ. ಮರಿ ಆಕ್ತಾ
ಆಕಿದೆ ಅವಾಗ ತಿರಿಗಿ ಮತ್ತೆ ಕಟ್ಟೆದದ.
ಹೌದ ಅ ಡೈಲಿ ಹಾಲು ಮೋಸ್ರು ತುಪ್ಪ
ಪ್ಪ ಎಲ್ಲ
ತಿ ಒಡೆದ ಒಡೆದ
ಇವವಾಗಿಲ್ಲ ಇವಾಗೆಲ್ಲ ಕಡಿಮೆ ಆಯ್ತು. ಒಮ್ಮೆ ಮತ್ತೆ ನೆಕ್ಸ್ಟ್ ಟೈಮ್ ಹಲೋ
ಹಲೋ ಕೇಳ್ಸ್ತಾ ಇದಿಯಾ
ಹಲೋಬ್ರೊ ಕೇಳ್ತಾದ. ಕೇಳ್ತಾ ಇದೆ ಅಂದೆ. ಹಲೋ ಸರಿ ಬ್ರೋ ನಾ ಮಾಡ್ತೀನ್
ಹಲೋ